ಹ್ಮ್ ಹೇಳಊಟಾ ನಂದು ಆತ್ ನೋಡುವ ಈಗ ಊಟ ಆಯತು
ಏನ್ ಮಾಡಂತೆ
ಏನ ಇ ನೋಡ ಒಂದ ಸೀರೆ ಕುೂು ಕಟ್ಟದಿತ್ತು ದಾರ ರೆಡಿ ಮಾಡ್ಕೊೋ ಆಾಗತ್ತದೆ
ಹಾ ಬೇಬಿ ಕುಚನ
ಇಲ್ಲ ಕ್ರರುಶ
ಆ ಕ್ರೋಶಾ
ಹ್ಮ್ ನಿಂದು ಊಟ
ಹ ಊಟ ಆಯ್ತವಾ
ಏನು ಉಂಡಿ
ಅದೇ ಟೊಮ್ಯಾಟೋ ಬಾತ್ ತಿಂದೆ ನೋಡು
ಹ್ಮ್ ಹ್ಮ್ ನಾನು ಇ ಹಾಕೋರ್ ಬಾಜು ಮನಕೋರು ರೊಟ್ಟಿ ಕೊಟ್ಟಿದ್ರು ರೊಟ್ಟಿ ಸವಲ್ಪ
ಜಾಮೂನ್ ರೊಟ್ಟಿ ಕುಟ್ಟಿ ಜಾಮೂನ್ ಮಾಡ್ಬೇಕಿದು ಅಲೋಕ
ಹ್ಮ್ ರೊಟ್ಟಿ ಕೊಟ್ಟಿದ್ರು ರೊಟ್ಟಿ ಉಂಡು ದರ ಸುತ್ತಾಗತ್ತಿದೆ ನೀವ್ ಫೋನ್ ಮಾಡಿ
ಹ ಹೌದಣ ಏನು ಸೊಟ್ಟ ತಿನ್ಿ ಕೊಟ್ರ ಪರ್ನಾರ್ಲಿ
ಹ್ಮ್ ಅವ್ರು ಏನಾರು ಮಾಡಿದ್ರು ಕೊಟ್ಟಿರ್ತಾರ ನಾನು ಏನಾರು ಮಾಡ ಕೊಟ್ಟರ್ತೀನ ಬ್ರದರ ನಮ್ಮ ಮನಿ ಬಾಜು
ಹ್ಮ ಒತ್ತದಾರ
ಹ್ಮ್
ಇಷ್ಟ
ಅದಕ್ಕೆ ರೊಟ್ಟಿ ಕೊಟ್ಟಿದರುವ್ರು ಉಂಡೆ ಬಿಸಿ ಈಗ ಮಾಡಿದ್ರವರು
ಹ್ಮ್
ಊಟ ಮಾಡಿ ದಾರ ಸುತ್ತೋಣ ಅಂತ ಸುತ್ತಕ್ ಹೋಗ್ತಾ ಇದೆ ನಿನ್ಪೊಂಡ್ ಬಂತು
ಹ್ಮ ಶವನು ಬಂದಿಲ್ಲನ
ಇಬ್ರು ಇನ್ನು ಐದುವರೆಗೆ ಬರೋದವರು
ಹೌದು ಹ್ಮ್ ಚಲಾತ್ತ ಕಟ್ಟ ಅ ಕರ್ಕೊಂಬಂದ ನೋಡಕ್ಕ ನಿ ನೀನು ಮನ್ಸಾಕ
ಸೈಲೆಂಟ್ ಮಾಡ್ಸಕ್ ಹೇಗೆ
ಹ್ಮಕಾ
ಸೈಲೆಂಟ್ ಮಾಡಸಿ ಇಲ್ಲ ಮಲ್ಗಸಿ ಇದು ಮಾಡಕ್
ಹ್ಮ್ ಆಯ್ತ್ತ್ರ
ಮಧ್ಯ ಮಧ್ಯದಲ್ಲಿ ಬರ್ತಿರ್ತಾರ ಇವ್ರು ಇದ ಆಾಗಗ್ಬಿತಾವಳಿ
ಹೌದು
ಹ್ಮ್್ಮ್ ಅಣ್ಣ ಏನ ಬಂದಿಲ್ಲ
ಎಲ್ಲಕ್ಕ ಬರ್ತಾರ ಮೂರ್ ಗಂಟೆಕ್ಕ ಹವು ಮೊತ್ತಕ
ಮತ್ತೆ ಹೇಳ್ಬ ನೋಡುವ ಏನಿಲ್ಲ ನಾನು ಸ್ವಲ್ಪ ನಿಷ ಏ ುಷಿಯ ಆಗಿದ್ವಾ ಅದ್ರದಾಗ ಸ್ವಲ್ಪ ಇದು ಹಾಕ ಎಲ್ಲಾ ಪೌಡ್ರ ಹಾಕಿ ಚೀಲ ಇದು ಮಾಡದ ಗೋಧಿ ಜೋಳ ತಂದಿದ್ೋ ಊರಿಂದ
ಹ್ಮ್
ಒ್ ಹುಷಿಯಾಗಿದ್ದು ಅವದಕ್ಕ ಅವಕ ಎಲ್ಲ ಸ್ವಲ್ಪ ಪೌಡರ್ ಹಾಕಿಟ್ಟೆ
ಹೌ
ಅದಕ್ಕೆ ಸ್ವಲ್ ಕೆಲಸ ಲೇಟ್ ಆಗ್ಲವತ್ತು
ಹ್ಮ್ ಎಲ್ಲಡ ಮತ್ತವಾ ಹಚ್ಚಿದನಕ್ಕ
ಹ್ಮ್
ಏನ ಹೇಳರ ಬಂದ ಕಗಿತ
ಯಾರ್ದ ಪವಿತ್ರದದ ಪವಿತ್ರನ ಕಾರಣ ಅಂತ ಹೇಳಿದ್ದಕ್ಕಿಮ್ಮ ಆಕಿ ಯಾರು
ಅಲ್ಲ ಆಟ್ ಹುಡ್ಗಿ ತಲ್ಯಗ
ಹ್ಮ್
ಎಷ್ಟು ಸಂಬಯತಿ ಇತಕ್ಕದ
ಸಂಪಾತಿ ಐತೆ ಅಂತ ಅವ್ರ ಅನ್ಕೊಂಡಾರ ಬಟ್ ಬಾಳ ಇದ ಅದಳೆ
ಹ ಹ್ಮ್ ಅವ ಸತೀಶ್ನಕಿನ್ನಾರ ಬಾಗ ಇವದನ್್ರ
ಹ್ಮ್ ಅವ್ರಗ್ ಗೊತ್ತಿಲ್ಲ ಅಷ್ಟಾಕ ಏನೇನದಾಳ ಅಂತ ಹೇಳಿ ನಮ್ಗೆಲ್ಲರಿಗ ಗೊ ಗೊತ್ತೈತಿ ಒಟಾರದಾಗ ಎಲ್ಲರಿಗೂ ಗೊತ್ತೈತ್ತು
ಹ್ಮ್ ಅಷ್ಟು ಕಿಡಿಗಿ ಆ ಐತ
ಹ್ಮ್ ಬಲೆ ಕಿಡಿಗಿಡ ಐತಿ ಇಥವ ಬಲೆ ಜಾಯಿಂಟ್ ಮಾಡೋ ಸ್ಥಳಕ್ಕೆ ಇಂತವ ಕೆಲ್ಲ
ಐ ಅದ್ನ್ ಬರ್ತತೆ ಮಾಡ್ಚಿದ್ರ
ಯಾರ ಅದ ಗೊತ್ತಿಲ್ಲ ಒಟ್ನಲ್ಲಿ ಯಾಕಂದ್ರೆ ನಂಗ್ ಲಾಸ್ಟ್ ಟೈಮ್ ಒಂದಿದ್ರು ಇದು ಮಾಡ್ತಾಳಾಕಿ ಅಂತ ತೇಳಿ ಸಹನ ನೋಂದಿದ್ಲು ಶ್ರಮಂತ ನೋಂದಿದ್ದ ಅದನ್ನ ನಾನ ಅಷ್ಟ ಇದು ಮಾಡಿರ್ಲಿಲ್ಲ ಆಮೇಲೆ ಮನ್ಕಿ ಇರ್ತಿ ಅಂದಳು ಇಟಿ ಅವಳ ಜಾಸ್ತಿ ಇದು ಮಾಡಿದ್ ನನಗೆ ಹಂಗೆ ಹಿಂಗೆ ಆ ವಯಸ್ಸು ಹಂಗ ಇರುತ್ತಲ್ಲ ಹಂಗಾಗಿ ನಾನು ಇದ್ ಮಾಡ್ದ ಅಂದ ವಯ್ಸ ಇರತ್ತಮ್ಮ ಹ್ಮ್ ವಯಸ್ಸ ಇರುತ್ತಮ್ಮ ಇರಲ್ಲ ಅಂತಲ್ಲ ಬಟ್ ನಮ್ಮ ಮನಿಯೊಳಗ ನಮ್ದ ತಲೆ ಒಳ್ಗೊಂಡ ಇರ್ಬೇಕು ನನ್ ಹಿಂಗ ಮಾಡಿದ್ರ ನಮ್ಮ ಅಪ್ಪನ್ ಮರ್ಯೆ ಏನಗತ್ತ ಅಮ್ಮ ಅ ಇರ್ಬೇಕು ವಯಸ್ಸ ಎಲ್ಲರ ಆ ವಯಸ್ಸ ದಾಟಿ ಬಂದರು ಇರ್ತಾರ ಬಟ್ ನಮ್ಮ ನಮ್ಮ್ ಕೈಯಲ್ಲಿ ಇರ್ಬೇಕಾಗತ್ತೆ ಅಂತ ಹೇಳ್ದಿದೆ ಏನ್ ಮಾಡಾಕ್ ಆಗಲ್ಲಂಟಿ ಒಂದೊಂದ್ಸಲ ಬೇಜಾರಾಗುತ್ತೆ ಮಾಡಿರೋ ತಪ್ಪಿಗೆ ಬಟ್ ಆಗೋಯ್ ಏನ್ ಮಾಡಕ್ ಕದಲ್ಲ
ಹ್ಮ್
ಅಂತಂತಂತ ಇದು ನಮ್ಮ ಮನೇಲ್ಲೂ ಎಲ್ಲಾ ಹಗೆ ಮಾಡ್ತಿದ್ರಂಟಿ ನನ್ಗೆ ಕೇರ್ ಮಾಡ್ತಾ ಇರ್ಲಿಲ್ಲ ಅವರು ಹಂಗಾಗಿ ನನ್ಗೆ ಹಂಗಾಗಿಯ್ತು ಅಂತ ಹೇಳದು ಹ್ಮ್ ಈಗ ತಿಂದು ಟಂತ್ ಪರ್ಸೆಟೇಜ್ಂದ ಮೇಲೆ ಜರ ವಲ್ಯ ಮಾಡಲ ವ್ಯಾಲ್ಯೂ ಕೊಲ ತರಿ
ಹೌದಲ್ಲ ಅವ್ರ ಮಮ್ಮಿನ ಹಂಗ ತ್ ಬಿಡಕ್ಕ
ಈಗ ಅದ ಬರ ಬಸನು ಅಂತಾಳೆ ಜಾಸ್ತಿ ಕೀರ್ತಿ ಇದು ಮಾಡಲ್ಲ ಈ ಇತ್ತೀಚೆಗೆ ಜರ ಕೀರ್ತಿಿನಿ ಇದು ಮಾಡತ್ತಾರ
ಹ್ಮ್
ಇಲ್ಲಾಂದ್ರೆ ಬಸ್ ಬಸ್ ಬಸ್ ಬಸ್ಸು ಮಲ್ಲ ಜೀವಲ್ರುಡ್ರೆ
ಅವತ್ ನಾನು ಹೋದಾಗ ಅವ್ರ ಒಂದ್ ಗಂಡ್ ಇರ್ಬೇಕಾಯ್ತವ ನಾಕದವ ಅಂತಂದ್ರೆ ಇಲ್ ಬಿಡ ನಾ ದೇವ್ರ ಕೊಟ್ಟಿದ್ದೆ ಏನ್ ಮಾಡಾಕ್ಕ ಆಾಗಲ್ಲ ಹ
ಏನ್ ಮಾಡಕ್ಕ ಆಗಲ್ಲ ಗಂಡು ಹೆಣ್ಣು ನಪೈದಾಗ ಇಲ್ಲ ಯಾಕ ಗಂಡ ಇದ್ನು ಅಷ್ಟ ಹೆಣ್ಣಿದ್ನು ಅಷ್ಟ ಮತ್ತತ್ ಮಾಡದ್ಕನೆ ಗಣ್ಮ ಮಕ್ಳ ಗಣ್ಮಕ್ ಳ ಬಂದ್ ಮಾಡೋ ಅಷ್ಟ ಆಐತಿ ಆದ್ರ ಬೇಕು ಹೆಣು ಬೇಕು ಗಂಡು ಬೇಕ ಎರಡು ಬೇಕ ಬಟ್ ನಮ್ ಕ ಇದದಾಗ ಯಾವ್ದು ಇಲ್ಲ
ಅಂದ್ರ ಅಕ್ಕಿ ಮನ್ಯಾಗ ಕುಂತಿದಲು ಕಾಕ್ನೂರಾಗ ಒಂದ್ ಮನಿ ಹಾಕ್ ಶತ್ತ ಇರ್ತನಂತೆ
ಹ್ಮ್ ಇಬ್ಬರೇ ಇದೆ ನೋಡಿ ಯಾವಬ್ಬರೇ
ಹ್ಮ
ಅವ್ರ ಅತ್ತಿ ಮೇಳಿ ಮೊನ್ನೆ ತಿರ್ಕೊಂಡ್ರ ಅಂತಲ್ಲ ಅವ್ರ ಅಜ್ಜಿಯನ ತಿರ್ಕೊಂಡ್ರಂತಲ್ಲ
ಗೊತ್ತಿಲ್ಲ ಅಕ್ಕ
ಕಿರ್ತಿ ಅಂತ ಮೊನ್ನೆ ಫೋನ್ ಮಾಡಿದಾಗ ನಮ್ಮ ಅಜ್ಜಿ ತಿರ್ಕೊಂಡಿದ್ರು ಅಂಟಿ
ಕಾಂಟಾಕ್ ಇಲ್ಲಲಕ್ಕ ಅವ್ರು
ಹ ಕೀರ್ತಿ ಅಂತಿದ್ ನಗುನು ನಮ್ಮ ಅಜ್ಜಿ ತೀರ್ಕೊಂಡರು ಅಂತ ಹೇಳಿ ಅವ್ರ ಅಪ್ಪದು ಅಮ್ಮ
ಅ ಒಟ್ಟು ಯಾವಕ್ಕ ಒಟ್ಟು ಹಿಂಗಾಗಿ ಹಂಗ ಹಾಳದಕ್ಕ ಆಯತ
ಹ್ಮ್ ಹ್ಯಾವ ಆಗಾದ್ಲಿ ಹಾವ್ ಜಾಸ್ತಿ ಐತದೆ ಸರ್ತಿಗೆ ಅ ಶ್ರೀದೇವಿಗೆ ಅವ್ ಮಾಡ್ಯಾರಂದ್ರರು ಇರ್ಬೇಕೇಕ್ ಮಂಷ್ಯಾಗ ನಾ ಅವ್ರ ಮುಂದ್ ಬೆಳಿಬೇಕು ಅಂತ ಹೇಳಿ ಅವ್ರ ತುಳಿದು ಬೆಳಿಬೇಕು ಅನ್ಬಾರ್ದು
ಈಕಿ ತುಳಿದು ಬೆಳತಾಲಕ್ಕ ತನ್ನಂದ ತಾನ್ ತುಳ್ಕೊಂಡು
ಹಾ ಅಕ್ಕಿ ನನ ಅವ್ರ ಹಂಗ್ ಮಾಡಳಾರ ಅಂದ್ರೆ ಅವ್ ಹೊಟ್ಟೆ ಉರ್ಕೊಂಡು ಸಾಯಬೇಕು ಮಾಡ್
ಈಗ ಪುಲಿಗೆರಿಗೆ ಹಾಕಿ ಸಾಕಾಗಿಲ್ಲಕ್ಕ
ಪುಳ್ಗೇರೆಂದ ಇಷ್ಟ ಆಗಿಲ್ಲ ಅಕ್ಕಿಗಿ ಕಾತ್ನೂರ ಹಾಕಸ್ಬೇಕಕ್ಕಿ ಈಗ
ಹ್ಮ ಅಲ್ಲಿ ಇಪ್ಪತ್ತೈದು ಲಕ್ಷ ಖರ್ಚಹಾಗೈತೆ ಅದು ಬೇಡ ಕಾತನುರಾಗ ಮನೆ ಕಟ್ಬೇಕಕ್
ಕಟ್ಲಿ ಕಟ್ಲಿ ಬಿಡು
ಹೆಂಗೋ ಆದ್ರೂ ಜಗ್ಗಿದದ ಬಿಡಪ್ಪ ಆಕಿ
ಹುಷಾರ ಅದಾಳ ಯಾಕೆ ಹುಷಾರ ಅದಾಳ ಅವ್ರ ಗಂಡನ್ ಹುಷಾರ ಅದಾರ ಇಬ್ರು ಬೇಜನ್ ಹುಷಾರಾರ್ ಅದಾರ
ಆದ್ರ ಡೇಟ್ ಹೋಗುತ್ತೆ ಇಪ್ಪತ್ತೈದ್ ಸಾವಿರ ರೂಪಾಯಿ ಪಗಾರ ಅಂದ್ರೆ ಗ್ರೇಟಕ
ಕಮ್ಯುನಿ ಹಾಕಿ ಕೈಗಾರಿಕೆ
ಹೌದು
ಅವ್ ಬರ್ಲಿಲ್ಲ ಅಂದ್ರೆ ಯಾರ ಇರ್ತಾರೆ ಕಂಪ್ನಿ ಓನರ ಬಂದಬಿಟ್ಟ ಕರಕೊಂಡ ಹೋಗತಾನ ಅಕಿನ ಬಂದು ಕರ್ಕೊಂಡು ಹೋಗ್ತಾನ ಆವಾ ಆಕಿ ಆಮೇಲೆ ಜಾಸ್ತಿ ಮಾಡಂತಾಳ ಆಕಿ ಪೇಮೆಂಟ್ ಜಾಸ್ತಿ ಮಾಡ ಅಂದ ಬಿಡ್ತಾಳ ಹಂದಾಗೆ
ಹಾ ಹೂ ಅಂತ ನಕ
ಮತ್ತ ಎಷ್ಟ ಕೆಲ್ಸ ಬಿಡಕ್ ರೆಡಿಗ ಪೇಮಂಟ್ ಜಾಸ್ತಿ ಮಾಡರ್ ಬರ್ತ ಎಲ್ಲರ ಬೇರೆಡೆ ಜಸ್ತಿ ಕೊಡ್ತಾರೆಲ್ಲ ಅಲ್ಲಿ ಹೋಗತೀನಿ ಆದ್ಮೇಲೆ ಆಯ್ತ ಜಾಸ್ತಿ ಕೊಡ್ತನಿ ಅಂತ ಜಾಸ್ತಿ ಕೊಡಕತ್ತಿದ ಆವಾ
ಆ ಶಿವಪ್ಪಣನ್ಣಾಗೇನು ಮಂಕ್ ಬುದ್ದಿ ಬಂದತೆನಂತ
ಅದೇನು ಇತೋ
ಆದ್ರೂ ಅವತ್ತ ಒಂಥರಾ
ನಾ ಆಕೀ ನೋಡ ವಿಚತ್ ನಾನು ಡುಮ್ಮ ಲಕ್ಷ್ಮಣ ಕುಂತಿದ್ವಿ ಬಂದಾಗ ಹಂಗ ಮಾತಾಡಿಲ್ಲ
ಹ್ಮ
ಡುಮ್ಮಲಕ್ಷ್ಮಿ ಮತ್ತ ಚೈನ್ ಸಾಕ ಅಂದ್ರಗಂತ
ಅದ ಅಷ್ಟ ಚೇನ್ ಪಿಸಕೊಂತ ಕುಂದಿರ್ತ ಮುದಕ್ಕೆ ಹೋಗಲ್ಲ ಆವಾ
ಅಲ್ಲಕ್ಕ ಅವನ್ ಮಗು ಮಾಡ್ಕೊಬೇಕಲ್ವಾ ಆವಾ
ಅವ್ರರಿಬ್ಬರಿಗೆ ಗಂಡ ಹೆಣ್ತೆಗಿಲ್ಲ ಬೇಡ ಆ ಅಣ್ಣನಗೂ ಈಗ ಬೇಜಾನ ಆಸ್ತಿ ಐತೆ ಅವ್ರರಿಗೆ ಇಬ್ಬರಿಗೆ ಮಾಡ್ಕೋಬೇಕು ಒಂದ್ಗ ನೀನು ಎಷ್ಟ ದುಡುದ್ನು ಒಂದ ಮಗು ಇಲ್ಲ ಅಂದ್ರೆ ನೀನ್ ಏನ್ ಆಸ್ತಿ ಮಾಡಿ ಏನ ಪ್ರಯೋಜನ ಕೈತೆ ಹೇಳ ನೋಡೋಣ
ಅದೇ ಹೇಳ್ತೀನಿ ಅಕ್ಕ
ಹ್ಮ್ ಫಸ್ಟ್ ಒಂದ್ ಮಗು ಅಂತ ಇರ್ಬೇಕಕ್ ಎಷ್ಟ್ ಆಸ್ತಿತ್ತು ಯಾವ್ದು ಬರಂಗಿಲ್ಲ ನಮ್ ಜೊತೆ
ನಾನ್ ಅದೇ ಅಂದೆ ಬಿಟ್ಬಿಡ ಲಕ್ಷ್ಮೀಇದೆಲ್ಲಾ ಅಂತ ಹೇಳಿ
ಹ್ಮ್
ಹಾಕಿ ಬಾಸ್ರ ಆಗತ
ನಾ ಮುಂಜೆಷ್ಟ ಅಡಿ ಮಾಡ್ಕತಾಣ್ಣ ಬ್ಯ್ ಇಡ್ಕೊಂಡ ಡ್ಯಟಿ ಹೋಗ ತಾನ ಆಯ್ತು ರಾತ್ರಿ ಬರ್ತಾನ ಇಷ್ಟ್ ಕುಂದಿರ್ತಾನ ಮುಗ್ದಯ್ತ ಅವ್ರ ಜೀವನ
ಅಕಿ ರಾತ್ರಿ ತಿಂದ ಮನಿ ಒಂದಿ ಸಾಚಿ ಸಾಚಿ ಸಾಚಿ ಸಾಚಿ ಓದ್ ಹುಡ್ಗಗ್ ಒಂದ್ ಗೊಂಬಿ ಕೊಡ್ಲಿಲ್ಲ ಅಂದ್ರು ಅಷ್ಟ ತ ಇದುು
ಒಬ್ಬ್ರದಾಗ ಇಬದಾಗ ಒಬ್ಬರಿಗಾದ್ರೆ ಇದ್ದಿತ್ತಂದ್ರೆ ದೇವರು ಹೊಲಿತತಿದ್ದ ಅವ್ರ ಇಬ್ಬರಿಗೂ ಇಲ್ಲ ಕಿ್ ನೇಚರ್ ಅಟ್ಲೀಸ್ಟ್ ಒಬ್ಬರದಾಗ ಆದ್ರೂ ಇರ್ಬೇಕಂತ ಅವ್ರ ಮನೇಲಿ ಇಬ್ಬರು ಇಬ್ಬರಿಗೂ ಇಲ್ಲ ಅದು
ಕರಖ
ಹ್ಮ್ ಅಟ್ಲೀಸ್ಟ್ ಹೆಲ್ಪಿಂಗ್ಚರ್ ಅಂದ್ರೆನ್ ದುಡ್ಡ ಅಂತ ಅಲ್ಲ ಅಟ್ಲೀಸ್ಟ್ ಯಾರ ಒಬ್ಬರು ಮನಿ ಬಂದ್ರ ಬರ್ರಿ ಕೊಡರಿ ಒಂದ್ ಗ್ಲಾಸ್ ನೀರ್ ಕೊಡೋದ ಅಂತ ಒಬ್ಬರ ಹತ್ರನೂ ಇಲ್ಲದು ಮುಕ್ ಬಸೋ್ ಹೋದಂಗ ಎಣ ಹೋಗ್ತಾನ ಮುಕ್ ಬಸಕೋೊಂಡ ಇದಂಗ ಇದ ಒಂಚ ಅವ್ರ ಜೊತೆ ಮಾತಾಡ್ತೈತೆಷ್ಟ ಅಷ್ಟ ಮಾತಾಡೋಕ್ ಬಿಟ್ರೆ ಇನ್ನೇನ್ ಮಾಡಲ್ಲ ಬಿಡು ಅದೇನು ಮ ಎರಡು ಮಾತ್ ಅಷ್ಟದ್ರದು ಮಾಡೋದು ಮಟ್ಟದು ಎಲ್ಲ ಇಲ್ಲ
ಏನೋ ಇಲ್ಲಕ್ಕ
ಕಾಣೋದ ದೇವ್ರ ಮೇನ್ ಅದರಾಗ ಕಾಣ್ತನ ನಾವ್ ಮಂದಿ ಹಚ್ಕೋದು ಮಾಡೋದು ಮಟ್ಟದು ಕೂಡೋದು ಅದ್ರಾಗ ನಮ್ ನೀವು ಸುಮ್ಮನೆ ದೇವ್ರ ದೇವ್ರರು ಅಂತೇಳ್ಬಿಟ್ಟು ಊದ್ದಿನ ಕಡ್ಡಿ ಬೆಳಗಿದ ತಕ್ಷಣ ಏನು ಮಾಡೋಲ್ಲ ಅವನು
ಅದೇನವ ಕುಂತ್ರ ಅಲ್ಲಿ ಆನೆ ಮರಿಕೊಂಡ ಅಂದ
ಹ್ಮ
ಅದೇ ಮಂದಿ ಮ
ಎಷ್ಟೊತ್ತ ಬರ್ತಳ ಅದು ಬಂದ್ಬಿಟ್ಲಲ್ಲ ಆಗ್ಲೇ ಒಂದ್ ಗಂಟೆ ಬರ್ತಾಳ ಏನೋ
ಒಂದುವರೆಗ ಅಕ್ಕ
ಹ್ಮ್ ಬೆಳಗ್ಗೆ ಹೋಗದು
ಹತ್ತು ಗಂಟೆಗೆ ಹೋಗೋದು
ಹ್ಮ್.
ಒಂದುವರೆಗ್ ಬರದು. ಇನ್ನ ಸಂಜನ ನನ್ ತೆಲೆ ತಿನ್ನೋದು.
ಮಳಗ ಎಲ್ಲಾನ ಮಧ್ಯಾಹನದಾಗ.
ಅಪರಪಕ್ಕ.
ಹಾ.
ಹ್ಮ.
ಮಧ್ಯಾಹ್ ಮನೆಗರ್ ಮತ್ತತ್ ರಾತ್ರಿ ಮರಗಲ್ಲ ಲೇಟ್ ಆಗತ್ತಾನ.
ಹಂಗ ಆರ್ತತಿ.
ಬಟ್ ಏನ್ ಹೊಲಗತ ಏನು ಹೊಲಿತಾ ಇಲ್ಲ ನೀನು.
ಬೆಟ್ಟ ಬಿಟ್ಟೆನಕ ನಾ ನಂದು ಹೊಲ್ಕೋತಾ ಇಲ್ವಾ.
ಫಲ್ಕೋವಾ ಕಲ್ಲಿ ಏನ ರೇಟ.
ನಂಗ ಮೆಜರ್ಮೆಂಟ್ ಗೊತ್ತಲಕ್ಕ.
ಲೆಂತ್ಏನ್ ಹದ್ಮೂರ್ ಇರ್ತೈತಿ ನಿಂದ ಆಲ್ಮೋಸ್ಟ್ ಹದ್ವರೆಗ ಇರ್ತೆ. ಮಯ ಚಂತ ಅಂತದ್ದ ಮೂವತ್ತೆರಡು ಮೂವತ್ತ್ ನಾಲ್ಕು. ಹ್ಮ್ ಈಗ ನಿನ್ನೆಲ್ಲ ಮತ್ತ ನಿನ್ನ ಹೊಲ್ಕೊಳ್ಳಳಲ್ಲ ನ ನಿಮ್ಮಂದ ಮನೆ ಹತ್ರ ಬೇರೆದ್ರ ಹತ್ರ ಆಗ್ತನ.
ಬೆಟ್ಟ ಬಿಟ್ಟನಕ್ಕೆ ನಾನು ಯಾವಾಗ ಉಳ್ಕೊಂಡಿದ್ ಬಾದಿನಾಥ.
ಹ್ಮ್. ಇಲ್ಲ ನಾ ಇಲ್ಲಿ ಬಂದ್ಮೇಲೆ ನೋಡ್. ಬ್ಲೌಸ್ ಗಳೆಲ್ಲಾ ಅಷ್ಟು ಹೊಲ್ಕೊಂಡ ಖಿ ಇದ್ ಫಸ್ಟ್ ಬಂದ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬಂದ ಮೇ ಹೊ. ಕೋದಾಗಿದ್ದನು ಅಲ್ಲಿರತ್ತಾನ ಏ ಬ್ಲೌಸ್ ಉಕೊಂಡಿಲ್ಲ ಏನು ಮಾಡಕೊಂಡಿಲ್ಲ ಇ ಅಂದ ಎಲ್ಲಕ್ಕ ಹೋಗಬೇಕಾಗತಿತ್ತು ಎಲ್ಲಕ್ಕ ಒಲ್ಲ. ಕ್ಕ ಆಗಲ್ಲ ಬಿಡ್ಲಕ್ಕ ಆಗಲ್ಲ ಹಂಗಾಗಿರ್ ಬಂದ್ಮೇಲೆ ಸೀರೆಗಳು ಬಾಲ. ಹ್ಮ್ ನಡಿದಿತ್ತ ಅಲ್ ಫಂಕ್ಷನ್ ಹೋಗತಿರ್ಲ ನಾ ಡ್ರೆಸ್ ಮೇ ಜೈ ಅನಿಸತಿದ್ ಅನಿಸತಿದ್ವಿಬ್ಗೋಡಿ ಪಬ್ಗ್ಗೋಡಿ.
ಹ್ಮ್.
ಇಲ್ಲಾಂತ ಜಗ್ಗಿ ಸೀರಿಬೇಕ್ ಬಿಡ್ಳೇಪ್ಪಾ. ಹಓ ನಾ ಇಲ್ಲಿ ಬಂದ್ ಇಲ್ಲಿ ಬಂದ್ಮೇಲೆ ಎಷ್ಟ ಸೀರೆ ಹೊಲ್ ಕೋಂಡಿನ್ ಗೊತ್ತನ್ ಬಾಳ ಸೀರೆ ಉಳ್ಕೊಂಡ್ ಬಿಟ್ಟಿನಿ ಇಲ್ಲಿ ಬಂದ ಮೇಲೆ.
ಬ್ಲೌಸ್.
ಬ್ಲೌಸ್ ಇಲ್ ಬಂದ ಮೇಲೆನ ಹೊಲ್ಕೊಂಡಿದ್ದಲ್ಲ ಅವ್ವನ ಸೀರಿ ತಂದ ಕೊಟ್ಟಳ ಎಷ್ಟೊಂದ ಸೀರಿ ತಂದ ಕೋಟ್ಟಾಳ ಇ ಬಂದ ಮೇಲೆ ಮೆತ್ತಂದ್ ಸಿರಿ.
ನಿನ್ಗ.
ಸೀರಿ ಊಟಗ ಇಲ್ಲದ ಕರೆ ಬೇಕಾಗ್ತಿರ್ತಾವ ಡ್ರೆಸ್. ಅಲೆ ನಡಿ ಹೆಂಗಿಲ್ಲ ಅಂದ ಬಿ ಹಾಕಿನಿ ಫಕ್ಷನ್ ಇರ್ತ ಅಂದ್ಬಟ್ಟ ಆಕಿನೇ ಏನಿಲ್ಲಾ ಅಂದ್ರ ಇಲ್ ಬಂದ್ಮೇಲೆ ಒಂದ್ ಎಂಟತ್ ಸಿರಿ ತನ್ಕೊಟಾರ್ ಎಲ್ಲ ಹೊರ್ಕೊಂಡ್ ಇಟ್ಕೊಂಡ್ಬ ಬಿಟ್ಟಿವವಿ ನಾನು ಖಾಲಿ ಇದ್ದಾಗ ಖಾಲಿ ಇದಾಗ
ಚಲೋಯ ಆತ್ ಅಕ್ಕ.
ಹೊಲ್ಕೋತಿರ್ಲಿಲ್ಲ ಈ ಹೊಲ್ಕೊತೀ ನಾನು ಈಗ ಇಲ್ಲಿ ಒರ್ತಿವಲ್ಲ ಹಾಕೋಂಡಿದ್ದ ಹಾಕ್ಕೊಂಡಿದ್ದ. ಹಾಕ್ಕೊಳಕ್ ಒಂತರ ಅನೀಶ್ ಬಿಡುತೈತೆ ನನಗೂ ಇವಾಗ ಒಟ್ಟ ನ ಉದ್ದ ಸ್ಲಿವ್ ಲಿ ಚೆಂದ ಕಾಣಾಗಿಲ್ ಅದ್ಕ ಉಡಲ್ಲ ನಾನು.
ಇಲ್ಲಳಕ್ಕ ಕುಲವದು ಒಳಗ ಇಕ್ಕಿಅದಾಳಲ್ ಹಂಗ್
ಚಾಂದ್ ಕಾಣಸ್ಲಿಲ್ಲ ಮತ್ತ ತಗದಬೀಟ್ಟೆ ನಾನು.
ಬಪ್ಪು.
ಬಫ್ ಇಟ್ಕೋತೀನಿ ಚಿಕ್ಕದೆಗೆ.
ಚಿಕ್ಕದ ಇಟ್ಟರ್ತಲ್ಲಾ.
ಹ್ಮ್ ಸರಿ ಇರು ಸುಮ. ಹಚ್ಚಕತಿ ನಾ ಕಾಲ್ ಮಾಡಿ ಹಚ್ಚು ದಾರ ಸುತ್ತತ್ಕೋತನಿ ಒಂಜರ ಸೌಂಡ್ ಬರ್ತದ ನಾ ದಾರ ಸುತ್ತಿನ ಅವಾಗ ಹಚ್
ಹಾ ಆಯ್ತಕ್ಕ.
ಹ್ಮ್ ಇಡ್ಲಿ
ಹಾ ಅಕ್ಕಾ ಬಾಯ ಅಕ್ಕಾ